ಯಾರ್ನ
ನಾ ಮಾತಾಡ್ಲೆ
ಇವತ್ ರಾತ್ರಿ ಕತ್ ಕತಲ್ ರಾತ್ರಿ ದಿನ ಕತಲ್ ರಾತ್ರಿ ದಿನ ಗೌಡ್ರು ಗದ್ದಲ ಇಬ್ಸ್ ಇರ್ತವ ನಿಂಗೇನು ಗೊತ್ತಾರ್ತದ
ಬರಲ್ಲ ಬ್ರೋ ನಾವ್ ಹೋತೀವಿ ಬ್ರೋ
ಮನ್ನೆ ಶಾಪರ್ ಕೋಗಿ ಫೋನ್ ಹೊಡಿ ಹೊಡಿ ಹೊಡ್ದ ಮಗನ ಸ್ವಿಚ್ ಆಫ್ ಇತ್ಬಿಟ್ಟಿ ಕಾಲೇಜ್ ಹೋಗ್ದಿ ಯಾವಾಗ್ ಹೇಳು ಯಾರ್ಯಾರು ಹೊತಾರ ಅವರ್ ಬಸ್ ನ್ಯಾಗ ಎಬ್ಬೇಕು ಇಲ್ಲ ಉಳ್ದೋರು ಯಾರ ಬಸ್ ಆಟೋಮಟಿಕ್
ಎಲ್ಲಿಗ್ ಹೊಬ್ಯಾಡ ಇಲ್ಲೆ ಕುಂದ್ರು ಹೋಮ
ತಾಳ ಟಿಕೆಟ್ ಕೊಡ್ತಾ ರೊಕ್ಕ ಇರ್ಲಾರಾ ನಮ್ಮಂತ ಸಾಲಿ ಬಟ್ಟಿ
ಸಾಲ್ಯಗ ಕುಡುದ್ ಬಾ ಹೋಮ್ ಸಾಲ್ಯಗ ಕುಡುದ್ ಬಾ ಅಂದ್ರ ಹೋಮ್ ತಡಿ ಅಲ್ಲಿ ಕ್ಯಾನಲ್ ಹೋಗಿ ಕುಡ್ಯಕತಿ
ಸಾಯತಕ ದಗ್ದಕ ಹೋಗದು
ಮಧರ
ಹ ದರ್ಬಾರಂದ ದರ್ಬಾರ ನಾನ ಏಳೇ ತಾರೀಕು ನಿಮ್ದೆ ಅವ ಅಲಯಡೆ ಅಂದ್ರೆ ಈಗ ಆ ಹೆಜೆ ಹಕ್ಕತ್ಟ್ರ ಸರ್ಕೊಂಡ ಬಿಟ್ರಪ್ಪರ್ ಯಾರು ಬರ್ಲಪ್ಪ ನಾನೂನ್ದು ಈಗ
ವರ್ಷ
ತ್ಯ
ಏನಿಲ್ಲಬ್ರು ಮತ್ತೆ ಮತ್ತೆ ಮಾಡ ಮತ್ತೆ ಮಾಡ ಇಬ್ರು ನೀವ್ ಆಡಲ್ಲ ಮತ್ತ ಏನ್ ಮಾಡತಾರೆ ಮಾಡ ಮತ್ತ ನ ಗೊತ್ತರು ಅ ಈ ಅಂತ
ಕಂಡಪ್ಪ ಮು ಆಡಲ್ಲ ಆಡಕಿ ಆ ಅಡಿಕಿ ಜೇವರದತ್ತಾನ ಅವನ್ ಹೇಳ್ತ ಎರ ಮುಂದ ನನ್ ಜೇವರದತ್ತ ನನ್ ಕಂಡ ದವರು ಬರತ್ತಮ್ಮವರು ಬರತ್ತ ಹೋಳ ಹುಗಿ
ಹ್ರ ಮತ್ತ ಹಬಡ್ರಪ್ಪೂ ದರ ಕಿಲೋ ಮಾಡಡ್ರಿ ಕೈ ತಪ್ಪದ್ರ ಆಯ್ತ್ ನೋಡ ವ ತೊಂಡ ಕುಂಟ ಗಂಡ
ಊ ಮಾಡ್ತವರು ಮತ್ತ ಏನ್ ಮಾಡದಾಗಣ ಈಗ ನಾವೇ ಊಟ ಮಾಡಕ್ ಹೋಗ್ತವರು ಈಗ ನ್ಗೆವು ಎಲ್ಲ ನೀನು ನಾನು ಬೆಂಳೂರ್ಗ ಹೋದ ಹೋಗಿ ಇಷ್ಟಿಂದ ಮನ ಮಾತಾಡ ತ ಮತ್ತೆ ಚೆಲ್ವಾಗ ತೊತ ರ್ಬ ಏನ್ ಶಾರ್ಟ್ ಆಗ್ತಿರು
ಆಯ್ತ ನೋಡು ಎಲ್ಲ ಬರಾರ್ಮರ್ ಆಗ ಯಾವ ನಮದ
ಒಂದುಬ್ರು ಏನ್ ಮಾಡ್ತಾ
ನಾವ್ ರೈತ್ ನಮ ನಮ ನೋಡಿ ಜಾಯ್ ಮುದ ಒ ನಮ್ಮನ ಎಲ್ಲತದಮ್ಮ--ಚ್ಚಿ ಈ ಕಡೆ ಹೊಲ್ಲ ಹಂಗ ಆಯ್ತ ಹತ್ರ ಅ ಹತ್ರ ಆದು ರೋಗ
ಬರಲ್ವಾ ಅ ನೀವಲ್ವಾ ಸ ಬರಲ್ವಾ ನೀವು ಬ
ಒಲ್ಲ ಗಾಡಿ ದು ಮ ತಗೊಂಡ್ರಿ
ಎಂತಯತಾವರು ಏ--ವರು ಆಗಬ
ಮ ಗ ತ್ತ ಮ
ಹ ಮತ್ತೇನ್ ಸಮಾಚಾರ
ಏ ಯಾಕ ಪಾ ಒಂದ್ ಐವತ್ತು ಐವತ್ ಕ ನ ಒಂದ ಒಂದ್ ಲೋನ್ ಅದಲ್ಲ. ಒಂದು ಒಂದು ಮೂವತ್ತು. ಐವತ್ತು ಟೂ ಹಂಡೆಡ್ ಟೂ ಹಂಡ್ರೆಡ್ ಎರಡು ತ್ತು ಒ ಸಿ ಎರಡು ಅರವತ್ತು
ಸೈಕಲ್ ತ ಎರಡು ಗಾಲಿ ಇಚ್ಚ ಕೊಡ್ತನ ಅದು ಇ ಮಾಡ ಅವ ಬೇರಿ ಹಿಂಗ ತಿರ್ಗಾಡ್ದ ಚೇ ಕುಂತಿ--ರ
ನೀ ಮಡಕ ನಿಂತಿರ್ತ ಮನ್ಯಗ ಚೇತ ನ ಚೇ ಹ್ಮ ಪ ಬೇಕಾ ನೋಡ್ತಲ್ಲ. ಈಗ ಹನ್ನಯಡು ಹನ್ನೊಂದಕ್ಕೆ ಚಲೋ ಅನ್ನಂದಕ್ಕೆ. ಅಲ್ಲಾಯ್ ಆಡಾಕ್ ಅಂತ ಎಂಟಕ ಚಾಲು ಮಾಡ್ತಾರ ಹ್ಹ್ ಅವಾಗ ಗುರಯ ಬಂದಿರಲ್ಲ ಅವ ಕ ಹನ್ನೊಂದು ಗಂಟೆಂಗ ಊರುಗಳಿಂದ ಬರ್ತಾ ಗು ಮಸ್ತಿಳಕ ಬಟ್ಟೆಕ ಬರ್ತಾನ ಹೊಸ ತುಂದ್ರ ತನಿಲ್ಲ ಮಸ್ತಿ. ಚಕ್ಕಟ್ಟ ಕಟ್ಟ ಚೇತಿ ಹಂಗಗೆ ಹೋಗಿ ಬಾಗಲಗ ಕುಂತೆ ಬಿಟ್ಟಾಗ ಕುಂತೆ ಬಿಟ್ಟಾಗ ಕುಂತ ಬಿತಂಗ ಇಬ್ರ್ದು ರೆಡಿದಾಗ ಹ್ಮ. ಚೇತ್ಯ ಅಂಗ ವೀಡಿಯೊ ಮಾಡಬೇಕು. ಬಾಗಲಗ ನೋಡ್ಕೋತಾ ಅಂಗೆ ದೇವ್ರು ಕುಣಿತೀರ್ತನ ಇಂಗ ನೋಡ್ತಿರ್ತಾನ ಒಟ್ಟ ಬುಡೆದಿಲ್ಲ ಅವ ಚೇತ್ಯ ವಾದ ಗಳ್ಯ ಹುಡುಕ.
ಏನ್ ಮಾಡ್ತಾರಬರು ನಡರು ಏನ್ ಮಾಡರುನ್ ಮಾಡರು ಮತ್ತ ಏನ್ ಮಾಡತೋ.
ಡ್ ಬಿಡಕ್ ಬರ್ತನಂತ ಎ ನಾಲ್ಕ್ ಕಡಸು ಬೇಕು ಅಂತ್ಹೇಳಿ ತಾರಕ ಹೋಗ್ಯನ. ಗಾಡಿ ಅದು ಇದಕ ಬಸವಂತ ಜಯಂತಿ ದಿನ ತಂದಿನಿ ಬಸವ ಜಯಂತಿ ಆಗಿ ಎಷ್ಟ ತಿಂಗಳ ಆಯ್ತು. ಒಂದು ಒಂದು ಹೋಗ್ಯದ ಕಂತು.
ಎರಡೂವರಿದಿನ್ ಎರಡು ಸಾವಿರ ಎರಡು ನೂರು ಯವದ ಆದ. ಮ ನಮಗೆ ಒತ್ತ ನಾನ್ ಹೇಳ್ಬಿಟ್ಟನಲ್ಲ ಪೆಟ್ರೋಲ್ದು ಗಾಡಿದ ಇಟ್ಟೆ ನಂದೂ ಹ ನಾ ಏನ್ ಹ ಇಟ್ಟೆ ನನ್ ಏನ್ ಹುಚ್ಚು ಮಾಡ್ಸ ಇಟ್ಟೇನ್ ನಮ್ ಗಾಡಿಗೆ ಏನಾದ್ ಎಲ್ಲ ಅವ್ರದ ಆದ ಆಯಿಲ್
ಸದ ಈಸ ಕಲ್ಸ್ಬೇಕು ಈಸ ಕಲ್ಸ್ಬೇಕು ಈಸ ಆಡ್ತೀ ಈಸ ಆಡ್ತ ಆಗ ಅದಕ ನಾನ್ ತಮ್ಮ ಕಲ್ಸ್ಬೇಕು ಅಂತಂಟನ್ವತ್ತ ಏನ್ ಮಾಡಡ್ತನ ನೋಡ್ ಆಡ್ತನ್ ಇಲ್ಲ ನೋಡ್ತನ್ ನೋಡಿ ನಾಳೆ ನಡರ ಬರ್ತನ್ ಬ
ಹ ಬರ್ತೀವಿ ನೀವ ನೀವ್ ನಿವೇಳಂದಗ ಮಾಡ್ತಿ ನಾವ ಹ ಬ್ರೋ.
ಬಿಸ್ನೆಸ್ ಮೇಲೆ ತಿರ್ಗಾಡಕೈತ್ನು ಇಲ್ಯಾ ಈಗ ಕಿದಾರ್ ತರ್ಲ್ಯ ಪಳದರ್ಸಿದೆ ಹಿಂಗ. ಅ ಚಲೋ ಅ ಯಾವ್ದು ಬಿಡ್ತಾರಪ್ಪ ಏನ್ ಮಾಡ್ತಿ.
ಹಾ ಏನಲ್ಲ ಬ್ರೋ ಸಮಾಚಾರ.
ನೋಡ್ಗ ರೇಸ್ ಮಾಡಕತ್ತ ನಂಗೆ ಏನ್ ಮಾಡ್ತೀ ಮಾತ್ ಕಾಲಿಕ್ ತಿಕ್ಕನ ತಿಕ್ತಾನ ಕರೀದಲಿಕ್ಕೆ ಬೆಳಗಾಲಿ ಅಂತ ಅಂತ ಅಂತ ಮನುಷ್ಯರಾರವರು ಟ್ಟಿ ಒಟ್ಟಿನ ಒಟ್ಟಿನ ಕುಟ್ರಿ ಬೆಂಕ್ ಹಚ್ಚದ್ ಮಗ ಇವ
ಹ್ಮ ಸಮಾಚಾರ ಹೇಳಬರು ಇ ಬಾಬಾ
ಕಡಿ ಗಾಲಿಟ್ಟಟ ಹೋಯ್ತತಿಂತು ರಾಡು ಬಡಿ ಸಿಗ್ತವ ರಾಡು ಸಿಕ್ತವ ಮಡಚಾಂಗ್ ಮಾಡಿಚಾಂಗ ಮಾಡ್ಬೇಕಂತ ನಿಂತೀನಿ ನಮ್ ಮನೆಯವರು ರೋಕ್ಕೊಡಕತ್ತರ ನಮ್ಮಾನೆಯವ ರೊಕ್ಕ ಕೊಡ್ತನಂದಾಳ ತೆಗಿಯಮು ಅದ್ಕು ಮಾಡ್ಸ ಕೊಗತ್ತಿ ಮಿಗ ತೆಗಯಮ ಏನು ಮಾಡ್ಸ ಕೊಡತಿ ಮುಂಚೆ ನಿಲ್ಲದಿಲ್ಲ ಹೋದ್ರುತಪ್ಪ ಇದು ಅದಕ್ಕ ನಾನ್ ನಂಬರ್ ಪ್ಲೇಟ್ ತಂಡಿಲ್ಲ ಮತ್ತ ಮುರುಡ್ಬುಡ್ತಿವ್ ನವ್ ಇಲ್ಲ ದೊಡ್ಡದ್ ಕುಂಡಿಸತಗ ಪಪ್ಪಾಯ್ ಮುುತ್ತನ್ ಗಾಡಿ ಕೊಡನ್ ಈಗ ವರ್ಸದ್ ಎಂಡಿಂಗ್ ಪಂಪಾಯಿ ಮುುತ್ತನ್ ಗಾಡಿ ಕಿತ್ಕೊ ಬರ್ತದೆ ಸಿಟಿಯಾವ ಡಿಡಿಗಾಡಿವೇಚ್ಚಿ ಮಾಡಿ ಹೆಡ್ಡಿಂಗ್ ಬಡಸ್ತನ ಮುಂದೆ ಯವ ಬರ್ತಾನ ಅವ್ರದೆ ಕೇಳ್ಸ್ತಾ ಇಲ್ಲ ಸಿಸ್ತಗಿರ್ಬೇಕು ಗಾಡಿ ಮಂಗಡಿ ಈಕಡಿ ಇಕಡಿ ಪಟ್ಟಿ ಕಡ್ಸಿ ಕನ್ನಡಿ ಗಿನ್ನಡಿ ಹಾಕಿ ಚತಾಲ್ ಕುಂಸ್ತನ ನೋಡು ಟೈರ್ ತಟ್ದಂಗೆ ಏನ್ಲ ಗಾಡಿ ಗಾಡಿ ಗಾಡಿ ಬಿದ್ದುರ್ ಗಾ ಗಾಡಿ ಭಿದ್ರನು ಪೂರ್ತಿ ಬಾ ಗಾಡಿ ಇದ್ರಗುನು ನಿಂಗ ಇಷ್ಟ ಇದು ಹೆಂಗ ಈಟೇಬ್ ಆಗಿರ್ಬೇಕು ಗಾಡಿ ಡೈಲಿ ಮನುಷ್ ಬಿಡತಿನ್ ಅಂದ್ರು ನಡಿಯಂಗಿಲ್ಲ ಗಾಡಿ ನಮ್ದು ವಿಜೇಲ್ ಹೊಡಿಬೇಕು ನಾ ಬಿದ್ರ ಮನುಷ್ಯಗ್ ಏನಾಗಿರ್ ಅಡ್ ಬಿದ್ರನು ಎಲ್ಲ ಬರಿ ನಾವ್ ಹೋಡ್ದಡು ಹೊಡದಾರ ದೇಶ್ನೇ ಬುದ್ದ್ಯಾರು ಹಳೆ ಮಾಡಲ್ಲಪ ಹೊಸ ಮಾಡಲ್ಲ ಅಲ್ಲ ಈಗ ತಂದ ಮಾನ್ನೆ ಈಗ ವಾದಾರ್ಸ್ ತಂದರನ ಹಳೆ ಮಾಡಲ್ ಗಾಡಿ ತಂದ್ರ ಹೊಸ ಮಾಡಲ್ ತಂದಿಲ್ಲ ಡಿಸ್ಕ್ ಅಂದ್ರಲ್ಲ ಲೈಟಿಂಗ್ ಇಲ್ಲ ಅವಕೆ ಮದ್ದಿ ನೋಡ್ ಟು ಹಂಡ್ರೆಡ್ ನೋಡ್ ಅಸೆಂಬ್ಲಿ ಪೂರ್ತಿ ಇಲ್ಲಿಂದ ಇದ್ದ ಲೈಟ್ ಹಂಗ ಗಾಡಿ ಮ್ಯಾಗ್ ಕೂತ ಯಂದಲಿರ್ತನ ಅದು ಅಲ್ಲಿಂದ ಏನೊ ಹೇಳ್ಬೇಕಂತ ನೋಡಿದಿಲೆ ಅಂತ ಈಗಿನ್ ಪಂಚ ಬಂದೆ ನೋಡಿದೆನ್ ಲೆ
ಏನ್ ಬ್ರು
ತಂದರ ಗೌಡಂದು ಅಂತ ಅಂದನಾ ಕ ಇಸ್ಕಂದ ಅದು ಗಾಡಿ ನಂಬಿಕೆ ಆದವಲ್ಲ ಯಾವ್ದ್ ಅ ಗೋಡ ಪಲ್ಸರ್ ಅದೆಲ್ಲ ಮುಚ್ಚಿ ಸೊಪ್ಪು ಬೆರ್ಯಾದ್ ಬೇಕರೇ ಅವ ಹೊಡ್ದನ ಗಾಡಿ ಅದು ಹೊಡ್ದಿಯಾ ನೋಡಕ್ ಚಂದ್ ಕಾಣಲ್ಲ ಚಂದ್ ಕಾಣಲ್ಲ ಪುರ್ತಿ ಚಂದ್ ಕಾಣಲ್ಲ ಹು ಪೋಟ ಹಾಕಿನಿ ನೋಡ್ ನಿನಗ ಗಾಡಿ ಮಾತ್ರ ಕತುರ್ನಾಕ್ ಟು ಹಂಡ್ರೆಡ್ ಹೇಳಿದ ಅವ್ರು ಯಾರ್ಡ್ ಲಕ್ಷ ಆದರು ಅಷ್ಟ
ಟು ಹಂಡ್ರೆಡ್ ಐತ ಬಾಳ ಅಥವಾ ಸ್ಪ್ಲೆಂಡರ್ ಹಿಡುದ್ರೆ